ಹಲೋ ಹಲೋ ಹೇಳ್ರಿ ಹಾ ನಮಸ್ಕಾರ್ರೀ ಏನ್ ಹೇಳ್ದ್ ರೀ
ಸರ ಕೃಷಿ ಇಲಾಖೆದವರೇನ್ ರೀ
ಹಾ ರೀ ನಾವೇ ರೀ
ಅದೇ ಸರ್ ಬೀಜ ಶಿಗ್ತವನ್ ಹಾ ಸರ್ ಹ್ಮ್ ಸರ್
ಯಾವು ಬೀಜ ಬೇಕ್ರೆ ತಂದ್ ಕೊಡ್ತೇನ್ ರೀ ಈಗ
ನ ನಿಮ್ಮ್ ಹತ್ತಿರ ಯ ಯಾವ್ ಇದ್ದಾವ್ ಸರ್
ಸುಗ್ರೀವಾ ಅಜಯ್ ಭೀಮವಾರಂ
ಹ್ಮ್ ರೀ
ಮತ್ತೆ ಅರ್ಜುನ ಮಹೇಂದ್ರ.
ಇರಾಯಲ
ಬುಲೆಟ್ ರೇ
ಹ್ಮ್ ರೀ ಸರ್
ಹಾ ಬುಲೆಟ್ ಅವ್ರೀ
ಅವ್ರೇ
ಹಾ ಎಷ್ಟು ದೇ ಬೇಕ್ರೀ ನಿಮ್ಗೆಲ್ಲ
ನಿಮ್ಮ್ ಹತ್ರ ಎಷ್ಟು ರೇಟಿಂದ್ ಇದೆ ಸರ್
ಏ ಎಂಟನೂರು ಸಾವಿರ ಮತ್ತು ಹನ್ನೊನೂರು ಹನ್ನೆಡ್ನೂರ್ ಹದಿನೈದುನೂರ್
ಹ್ಮ್ ರೀ
ಅಲ್ಲಿ ತಕೊ ಅವ್ರೆ
ಅಣ್ಣನೂ ನೋಡರ್ತನಾವನ್ರಿ.
ಹಾ ಅಲ್ಲಿ ತಗಾವ್ರಿ ಮತ್ ಗೆಣಸ ನಾವ್ ನೋಡ್ರಿ ಬೇಕನರಿ. ಹಾರಿ
ನಮ್ಗೆ ಗೆಣಸ ಬೆಳಿಯೋರ್ ಬೇಡ ಸರ್ ಇವು....
ಯಾವ್ರ
ಸಬಲ್ ಬಿಜ ಅಂತ ಇರತಾವ್ ಅಲ್ಲ ರಿ
ಹಾ ಇಲ್ರಿ ನಂಬಲ್ಲಿ ಖಾಲಾಗಿ ಅವ್ರಿ ಮನ್ನೆ ಹಾ ರೀ
ಸಬಲ್ ಸಬಲ್ ಬೀಜ ಎಲ್ಲರೀ ಸರ್
ಹ ಎಲ್ರಿ ಖಾಲಿ ಆಗ್ಯಾವರಿ ಅವೆಲ್ಲ
ಇವು ಸಣ್ಣ ಸಬ ದೊಡ್ಡ ಸಬಲ್ ಎರಡ್ ಇರ್ತಾವ ಸಯಾ ಸಣ್ಣ ಇದ್ದಾವ
ಇಲ್ಲ ಮೊದಲೇ ಬೇಸಿಗೆಸ್ತಾರ ಅವ ಸಣ್ಣವ ಇದ್ದಿದ್ರ್
ಅವಾಗ ಹೋಲಿಗೆಚ್ತಾರ ಏನ್ ಸರ್
ಹಾ
ಸರ್ ಅದೇ ಸಿಗ್ತಾವನರಿ ಬೀಜ.
ಇವಾಗ ಸಿಗಲ್ರರಿ.
ಇವತ್ತ ಸಿಗೋಲ್ರಿ
ಆ ಸಿಗಲ್ರರಿ ಇವಾಗ ಎಲ್ಲಾ ಖಾಲಿ ಅಗ್ಯಾವ್ ಬ್ಯಾರೆ ಯವರ ಬೀಜಗಳ ನಿಮ್ಗೆ ಯಾವ್ ತರ ಬೇಕ್ರಿ
ನಮ್ಗೆ
ಹಾರಿ
ನಮ್ ಬುಲೆಟ್ ಬೀಜ ಬೇಕ ಸರ್ ಅವೇ ನಮ್ ಹತ್ರ ಚೆನ್ನಾಗಿ ಬರ್ತಾವ
ಬುಲೆಟ್ ಇಲ್ರರಿ ಬುಲೆಟ್ ಅಕ್ಕಿ ಅಂತ ಅವ ಅವು ಅವ ನೋಡ್ರಿ ಅಕ್ಕಿ ಚೀಲಗಳ ಬುಲೆಟ್
ಚೊಲೋ ಬುಲೆಟ್ ಅಕ್ಕಿ ಚೀಲವ ಸರ
ಹಾ ಅವ ಅವ್ರಿ ಎಲ್ಲಾ
ಓ ಸರಿ ಅಕ್ಕಿ ಪಾಕಿಟ ಗಂದು ನಿಮ್ಮ್ಹತ್ರ ಸಿಗ್ತಾವನ್ರರಿ
ಹಾ ಅಕ್ಕಿ ಪಾಕೆಟ್ ಗೋಧಿ ಪಾಕೆಟ್ ಎಲ್ಲಾ ಸಿಗತವ್ರೀ ನಮ್ಲ್ಲಿ ಕಿರಣಾಣ ದುಕಾನ್ ಆದ್ರೆ ನಮ್ದ
ಹೌದ್ರಿ ಈ ಸರ್ ನಮ್ಗೆ ಗ ಗ ಇಲ್ಲರ..... ಬೇಕ್ರಿ ನಮ್ಗೆ ಬೀಜ
ಅ ಅವ್ ಇಲ್ರರಿ ಖಾಲಿ ಈಗನು ಸುಗ್ರೀವ ಅಜಯ್ ವಿಜಯ
ಹ್ಮ ಸರ್
ಹಾ ಇವೇ ನಡ್ದಾವ್ರೀ ಯಾಕಂದ್ರ ನಂಬಲ್ಲಿ ಅಂತ ಯಾವ್ ಶುಗ್ರವ ಬಾಳಸ್ತಾರ ರೀ ಊರಾಗ.
ಹ್ಞ ರೀ ಸರ್ ಸುಗ್ರೀನೇ ಯಾವ ನಿಮ್ಮ ಹತ್ರ ಸುಗ್ರೀವ ಡಬಲ್ ಫೋರ್ ಆದಾನ ಸರ್
ಹಾ ಡಬಲ್ ಒಂಬತ್ತು ಎರಡು ಸೊನ್ನೆ ಅವ್ರವು
ಡಬಲ್ ಒಂಬತ್ತ ಎರಡ್ ಸನೇ ರೀ
ಹಾ ಸುಗ್ರೀವ ಡಬಲ್ ಒಂಬತ್ತು ಎರಡ್ ಸನ್ನೆ
ಸರ್ಗದ ಮಿಜಾವನ್ರೀ
ಅವ್ ಇಲ್ರಿ ಅವು ಅವು ಮೊದಲೇ ಖಾಲಿ ಆತವ್ರೀ ನಮ ಬಲ್ಲಿ
ಹೌ ಅಷ್ಟ ಸ್ಪೀಡ ಅದಾವ ಏನ್ ರಿ
ಹಾ ನಮ್ಲ್ಲಿಿ ಯಾಕಂದ್ರ ಆ ಹಳ್ಳಿಗಡದಾಗ ಬಾಳ ಸೆಲ್ ಅಗತಾವ್ ರಿ ಅವೆಲ್ಲಾ ಹಾ ರೀ ಮತ್ತೇನ್ ನಡದೆತ್ರಿ ಊರಗ ನಮ್ಮ ಶಾಪ್ ಇಲ್ಲೇ ಶಿರೋಳದಾಗ ಬರತ್ತ್ ನೋಡ್ರಿ
ಹಾ ಅ ನೀವ ಏನ್ ಐ ಟಐ ಮಾಡ್ದ ಅಂತ ಇದ್ರಲ್ಲಾ
ಹೋದ್ರಿ ಸರ್ ಐ ಟಿಐ ನಿಮ್ದ್ ಕಾಲೇಜ್ ಐತ್ರಿ ನಿಮ್ಗ್ ಕೃಷಿ ಇಲ್ಲಾ ಇಲಾಖೆದಾರದರಿ
ಮೊನ್ನಿ ನಮ ಹಳೆದರಾಗ ಅಲ್ಲಿ ಹಚ್ಚ ಎಂಕು ಅಂತ ಭಜನ್ತ್ರಿಪಾರ ಹಾ ಭಜನ್ತ್ರಿಪಾರ
ಸರ್ ಬಂದಿದ ರೀ ನಮ್ಮ ಹತ್ರ ಮೂರ್ ತಿಂಗಂಗಳು ಟ್ರೇನಿಂಗ ಬಂದಿದ್ರೀ ಅಕು
ಹಾ ಹಾ ಅವನೆ ಅವ್ನೆ ಯಾಕಂದ್ರೆ ಮೊನ್ನೆ ಒಂದ್ ಎರಡ್ ಪೇಪರ್ ಹೋಗಿದ್ವು ಮಾಮ ಹೆಂಗಾರ ಮಾಡಿ ಇತ್ತುಕಡಂದ ಕಾಲ ಕೈ ಬಿದ್ದ ಪಾಪ ಅವ
ಹು ರಿ
ನಮ್ಮ್ ಹತ್ರ ಮೂರ್ ತಿಂಗಳ ಟ್ರೈನಿಂಗ್ ಬಂದ ಸರ್ ಅವ್ರ ಪಾಪ ಫುಲ್ ಸ್ಟ್ರಿಕ್ಟ್
ಹಾ ಹೌದೌದು ಯಾಕಂದ್ರೆ ಇಲ್ಲಿಯ ನ ಹುಡುಗ ಅದಕ್ಕೆ ಬಾಳ ಬಾರಿ ಪಾರ್ದು
ಹ ಸರ್ ಅದೇ ಟಿಫ್ಯಾನ್ ಅಲ್ಲಿ ಎಂಟ ಎಂಟು ರೋಟಿ ಕಟ್ಕೊಂಡ ಬರ್ತಿದ್ದ ಸರ್ ಅವ್ನು
ಹೌದಾ ನೀ ಮಾಡಬೇಕು ಜೀವನದಾಗ
ಸರ್ ಅಪ್ಪು ಅವ್ರ ಅಪ್ಪಂದು ಮಿಲಿಟರಿ ನೌಕ್ರಿ ಸಸ್ಪೆಂಡ್ ಆಗಿತಂಲ್ ಸರ್ ಹೌದ
ಹಾ ಹೌದ ಹೌದ ಹೌದ ಹೌದು ಸಸ್ಪೆಂಡ್ ಆಯ್ತು ಅದದು ಏನ್ ಮಾಡ್ತಿರಿ
ಸರ್ ಲೌಡ್ ಸ್ಪೀಕರ್ ಇಟ್ರ ಏನ್ ಒಳ್ಗೆ ಸ್ಪೀಕರ್ ಇಟ್ರಾ
ಹಾ ಇಲ್ಲೇ ಇಲ್ಲೇ ಬಗ್ಲ ಕೂತನ ಹಳೆದಾರ ಏನ್ ಮಾಡ್ತಿ ಪಾಪವ ಅರ್ಥ ಮಾಡ್ಕೊಳ್ಬೇಕ ನೀವನು ಹಾ
ಸರ್ ಒಳ್ಳೆ ವಿದ್ಯಾರ್ಥಿ ಸರ್ ಅದು ಬಾರಿ ಆಡ್ತನ್ ಸರ್ ಅವನು ಕ್ರಿಕೆಟ್ ಅದು
ಮುಂದೆ ಜೀವನಾದಗ ಏನ್ ಮಾಡ್ಬೇಕತ್ ಮಾಡ್ರಿ ತಾವು ಹಾ ರಿ
ಮುಂದು ಜೀವ್ನ ಸರ್ ಅದೇ ಹೊಲಾ ಐತಿ ಸಾರ್
ಹೊಲ ಹೊಲ ಮನಿ
ಹಾ ಇಲ್ಲಾಂದ್ರೆ ಬೆಂಗ್ಳೂರ್ ಹೋಗಸರ್ ನಮ್ಮ ಹತ್ರ
ಬೆಂಗಳೂರು ಯಾಕ್ ಹೋಯ್ತಿ ಪಾ ಇಲ್ಲೇ ದುಡಿ ಆ
ಸರ್ ನಮ್ಮಲ್ಲಿ ಅಲ್ಲಿ ನಾಕು ಮಂದಿ ನಾವು ನಾಕ್ ಮಂದಿ ಸರ್
ಹೌದೌದ್ರೀ
ನಾಕು ಮಂದಿಲಿ ಒಬ್ಬ ಒ ಹೋಗ್ತಾನ್ರಿ ಸರ್ ಟ್ಯಾಕ್ಟ್ರಿಗೆ ಹೋಗತೇನ್ ರೀ ಫಸ್ಟ್ ನೆದವ
ಅ ಭಾರಿ ಶಾಲಿಗೆ ಹೋಗವ್ನೇ ಏನ್ರೀ ಅವ್ನು
ಹ್ಮ ಸ ಶಾಲೆಗೆ ಹೋಗಿದ್ದನೆ
ಹಾ ಹಾ ನೀವೆನ್ ಮಾಡ್ತಿರಿ
ಅವ ಎರಡನೆದವ್ನು ಸರ
ಹಾ ರೀ ಹಂಗಲ್ರಿ ಅವ ಪಾಪ ಕೆಲಸ ಮಾಡಿದ ತಕ್ಕಂಗ ಊಟ ಮಾಡ್ದ್ ಮಾಡ್ತಿರ್ಬೇಕ್ರೀ ಅವೆಲ್ಲ
ಅದ್ ಕೆಲ್ಸ ಏನ್ ಸರ್ ಅದ ಚಾರಿಣ್ ಮಾಡ್ತನ್ ಬ ಸರ್ ಬಾರಿಹಣ ಬಾಗ ಉಣತನ ರಿ
ಹ ಇಲ್ರಿ ಅವ ಎಲ್ಲಾ ಕೆಲ್ಸ ಮಾಡತಾನ ಪಾಪ ಎರಡ್ನೇದಾವನು ಅವ ನೋಡಿ ಕೆಲ್ಸ ಅವ್ ನೋಡಿ ಕೆಲ್ಸನ ಮಾಡ ಅಲ್ವ ಪಾಪ ಬಾಳ್ ಮಾಡತಾರ ನೋಡು ಎರಡನೆದವಾ ಕೆಲ್ಸ
ಸರ್ ಕಂಡಗ್ ತಿಂತಾನ ಸರ್ ಕುೂಡೋನು
ಹ ಎಲ್ರಿ ಯಾಕ ಪಾಪ ನಿಮ್ ಒಂದ್ ಎರಡ್ ದಿನ ಆರಾಮ ಇಿಲ್ಲ ನಗಡಿ
ಅ ಸರ ಒಂದ ಒಂದ್ ನಾಕ್ ದಿನ ಸರ್ ಅವನ್ಗೆ ಅಮೌಂಟ್ ಉಂಟಾವ ಯಾವ ಯಾಪಲಿಂದ
ಹಾ ಹಾ ಹೌದ ಹೌದ ಅಂತವೆಲ್ಲಾ ವಿಷಯ ಎತ್ಬಾರಡ್ದು ಸಿದ್ದು ಎಲ್ಲಾ.
ಅವು ಸನ್ಫ್ಲವರ್ ಎಣ್ಣಿ ತಂದನ ಸರ್.
ಹಾ ಹೌದ ಹೌದು.
ಹಾ
ಮತ್ತೇನ ಮಾಡ್ಯಾರ ಹ ಅವನು ಆ ಏನ್ ಮಾಡ್ಯಾರ್ ಮತ್ತ ಒಳ್ಳೆ ಕಾರ್ಯಗಳು ಮಾಡ್ಬೇಕು ನೀವನು ಜೀವನ್ದಾಗ.
ಹು ಸರ್.
ಹಾ ಮತ್ತೇನ ನಡದ್ರಿ ಶುದ್ಧ ಊರ ಕೆಲ್ಸ.
ಸರ ಏನಿಲ್ರಿ ಮೋರಂ ಹತ್ರ ಬಂತಂಲ್ರಿ.
ಎ ಹಬ್ಬ ನಿಮ್ಮೋರಾಗ ಜೋರ ಆತಿರ್ಬೇಕು.
ಸ ಯಾಕ ಜೋರ ಆತ ಸ ಊರ್ ಹೊಡದರ್ತಾವ ನಮ್ಮ ಹತ್ರ.
ಎ ಇಲ್ಲಾ ಜೋರ ಆತ ಮೊರಂ ಹಬ್ಬ ಅಂತ ಅಂದರ್ಪ ನಿಮ್ಮೋರಾಗ ನಾವ ನೋಡಕ ರ್ಬಬೇಕ್ ಹಬ್ಬಕ. ಎಸ್ಕ್ಯೂಸ್.
ಸರ್ ಬರಿ ನಾವು ನಮ್ಮ ರೂಮಲ್ಲೆ ಇರಕತಿರಿ ಸಪ್ರೇಟ್ ರೂಮ್ ಐತೆ ನನ್ನ ಹತ್ರ.
ಹಾ ಹಾ ಬರ್ತನ ತೋರಿ ಆಯ್ತ.
ಸರ್ ನೀವ್ ಬರೋದ ಹೆಚ್ಚರಿ ನಾವ್ನ ಕರೆದ ಹೆಚ್ಚರಿ ಸರ್.
ಕಂಡ ಪಂಡ ಮಾಡಿರಿ ಅಂದ್ರ ಬರ್ತೇವ್ರಿ ಉಣಕ್ ಮಾಡಕ್ರಿ.
ಸರ್ ಬರ್ರಿ. ನೀವು ಹತ್ತು ವರ್ಷ ವರ್ಸಿದ್ರಿ ಸರ್ ನಮಗೆ ಒಂದು ನಿಮ್ಗೆ ಒಂದ್ಪತ್ತ ಹಾಕದಾಗಲ್ಲಾ.
ಏ ಹೌದ್ರಿ ಈಗ ಮಾತಾಡಿದ್ರಿ ಒದ ಏನ್ ಅಂತಾರ ಅದು ಮಾತಾದ್ರಿ ನಿಮ್ದ.
ಸರ್ ನಿಮ್ಮ ಹತ್ರ ಯಾರನ ಕೋಲ್ಡ್ ನೀರಲ್ಲಿ ಕೈ ತೊಳತಾರಾ.
ಏ ಇಲ್ರಿ ನಾವ ಎಲ್ಲಾ.
ಇಲ್ಲಿ ನಮ್ಮ ಇಬ್ರು ಇಲ್ಲಿ ನೀರ್ ತೊಳ್ಕಕತ್ತಾರ ಸರ್.
ಹೌದ ಮತ್ತ ಏನ್ ಮಾಡಕತ್ತಿರಿ ಊಟ ಗಿಟಾ ಆಗದಲ್ಲ.
ಹು ಈಗ ಜಸ್ಟ್ ಊಟ ಆಯ್ತ ಸರ್.
ಅದೇ ಫ್ಯಾಮಲಿ ಟ್ರಿಪ್ ಕರ್ಕೊಂಡ್ ಹೋಗಬೇಕಂತ್ ಮಾಡ್ರಿ ಮತ್ತ ಬರ್ತಿರಿಲ್ಲ.
ಫ್ಯಾಮಿಲಿ ಟ್ರಿಪ್ರ್ಯಾ
ಹಾ ರೀ ಅದೇ ಅ ಕ್ರೂಸರ. ರೆಡಿ ಮಾಡಿ ಬಿಟ್ಟುವಿ ಎಲ್ಲಾ ಸಬಧಿ ಪ್ರವಾಸಕ್ ಬರಂಗತ್ತ ಬಂದ್ಬಿಡ್ರ ಅಕಡಿ ನಿಮ್ಮ ದೋಸ್ತರ ನೀವು.
ಸರ ಅಮೌಂಟಿಲ್ಲಾ ಸರ್. ಪ್ರವಾಸಕ್ಕೆ ಬರಾಕೆ.
ಏ ಪ್ರೀ ಪ್ರೀ ಕರಕೊಂಡ್ ಹೊಯತೀವಿ ಬಂದ ಮೇಲೆ ಕೊಡಕಂತ್ರಿ ರೊಕ್ಕಾ ಕಾಲರಿಶಿಫ್ ಬದ್ಮೇಲೆ.
ಬಂದಮೇಲೆ ಬಂದಮೇಲೆ ಅ ಕೊಡಿ ಸರ್.
ಕಾ ಸ್ಕಾಲರ್ಶಿಪ್ ಬೀಳ್ತಾವಿಲ್ಲ ನಿಮುವು. ಅವಾಗ ಬಿದ್ದಾಗ ನನಗ ಕೊಡಕ್ ಅಂತಿರಿ ರೊಕ್ಕ ಹಂಗೇನ್ ಇಲ್ರಿ.
ಹೌ ಸರ.
ಹಾ ಯಾಕಂದ್ರ. ಸಣ್ಣೆಜಿನ್ನೆಗ ತೋರ್ಸ್ಬೇಕಂತ ಆದ ಹುಡುಗುರಿಗಿ ನೀವು ಹೂ ಅಂದ್ರ ಮತ್ ತೋರ್ಸ ಬಿಡಲ್. ಹೌದಲ್ಲ.
ಹುರಿ ಸರ್
ಹಾ ರೀ ಮತ್ತೆ ನಡದದ್ರಿ ಶುದ್ಧ ಕೆಲ್ಸ
ಸರ ಏನ್ ಇಲ್ಲಡ್ರಿ. ನಿಮ್ಮದೆ ಹೇಳ್ಬೇಕ ಸರ್ ಹಾ ಸರ್.
ಹತ್ತಿ ಬೀಜವು ನಾಟೆ ಹೊಲ್ದಾಗ
ಸರ್ ಮಳೆನೇ ಇಲ್ಲ ಸರ್ ನಮ್ಮ್ ಹತ್ರ ಎಲ್ಲಿ ಹೆತ್ತಿ ಬೀಜ ನಡ್ತಾವ
ಹಾ ರಿ
ಮಳಿನೇ ಇಲ್ಲ ರೀ ನಮ್ಮತ್ರ
ಹಾ ಹಾ ಮಳಿ ಬರಂಗತ್ತು ತಗೋ ಇನ್ನೊಂದ್ ಎರಡ್ ದಿಂದಾಗ
ಏನ್ ಬರ್ತ್ ಮಳಿ ಹತ್ತಿ ಬೀಜ ಹಚ್ಚಿವ್ರಿ
ಹಾ ಮೈನಾಯದಾ ಹ
ಎಲ್ಲಾ ಹುಳ ತಿಿಂದ್ ಬಿಿಟ್ಟವ್ರಿ ಅವ
ಅವು ಪಾಪ ಏನ್ ಮಾಡ್ತರಿ ಮಳಿ ಇರ್ಲಿ ಹಂಗಿದ್ರಿ ಎಲ್ಲರ ಜೀವ್ನ ಹಣೆ ಬರಹ ಹೌದಿಲ್ರಿ
ಎಲ್ಲ ಹಚ್ಚ ಮಾಡ್ರಿ ರೈತರ ಕಷ್ಟ ಯಾರ ಕೇಳೋದಿಲ್ಲ ರೀ
ೀ ಪಾಪ ನಿಮ್ದ ಎಷ್ಟಾದ್ರೆ ಹೊಲಾ ಎಕ್ರ
ನಮ್ದ್ರೀ
ಹಾ
ನಮ್ ಉತ್ತೇರ್ ಕ ಪಾಪ ಚಲೋ ಗಂಡುಸ್ರು ಹೋಗ್ಯಾರೀ
ಹೌದೌದು
ಹಹ್ಮ್ ರೀ
ನೀವ ಏನ್ ಮಾಡಕತ್ತೀರಿ ಎಲ್ಲಾ
ಓ್ ನಮ್ ಮುುತ್ತ್ಯಾರ ಒಲಕೊಂಡು ನಾವು ದಾಣಿ ಹಚ್ತೀರ ಸರ್
ಹೌದೌದು ಅಂತರ ಇವ್ರ್ ಮಕ್ಕಳ್ ರಿ ನೋಡ್ರಿ ಹೌದಲ್ಲ ಅಂತಾರೆ ರಂಜ ಎಲ್ಲಾರ
ಸರ್ ನಮ್ ಎರಡನೆದು ಅಣ್ಣ ಅದನ್ ರಿ ಸರ್
ಹಾ ರೀ ಹಾ ರೀ
ಮಾತ್ ಕಮ್ಮಿ ಹೊಳ್ಸ್ಬೇಕೇಳ್ರೀ
ಏ ಅಂಗಿಲ್ಲ ಪಾಪ ಹೌದಲ್ಲ ಹಂಗಿಲ್ರಿೀ ಅವ ಅಲ್ಲ ಮನುಷ್ಯ
ಬರಿ ಮಾತಿ ಅಮ ಸರ್ ಯಾವಾಗ ನೋಡು ಗೆಣಸು ಗೆಣಸು ಗೆಣಸು ಅಂತಾನೆ ನಮ್ಮ ಹೊಲದಲ್ಲಿ ಒಂದ್ ಎಕರೆ ಗೆಣಸು ಹಾಕಿದ್ವಿ ಸರ್
ಹಾ ಹಾ ಹೌದೌದು
ಹ್ಮ ಸರ್
ಮತ್ತ ಏನ್ ಮಾಡಕತ್ತಿರಿ
ಸರಿ ಏನಿಲ್ರಿ ಸರ್ ಅದೇ ಮೊಹರಂ ಬಂತ ತ್ತಲ್ರಿೀ ಮನಿಗಿನಿ ಸ್ವಚ್ಛ ಮಾಡಾಕತಿವ್ರೀ
ಹಬ್ಬ ಹಬ್ಬ ಯಾವಾಗ ಅದ ಊರಾಗ
ಮುಂದಿನ ತಿಂಗಳಾದ ಸರ್
ಮತ್ತೆ ನಾಳೆ ಆದಂತಂದಿ ಹಬ್ಬ ನಮ್ ಮುಂದ
ಇದು ಅದು ಡ್ಯಾಮೇಜ್ ಐತಿರ ಸರ್ ನಮ್ಮ್ ಹತ್ರ
ಹ ಮುಂದಿನ ವರ್ಷನಾ
ಹಾ ಸರ್
ಮುಂದಿನ ವರ್ಷ ಯಾವಾಗ ಡ್ಯಾಮೇಾಜ್ ಐತ್ರಿ
ಹು ಸರ್
ಯಾವಾಗ ಅದೇ ಯಾವಾಗ್ ಜಾತ್ರಿ
ಇ ಮುಂದಿನ ತಿಂಗಳ ಮುಂದಿನ ವಾರ ಅದ ಸರ್ ನಮ್ಮ ಹತ್ರ
ಆ
ಮುಂದಿನ್ವಾರ.
ಮುಂದಿನ ವಾರ.
ಹ್ಮ್
ಆಯ್ತಾಯ್ತು ಸರಿ.
ಸರ್ ಒಂದ ಕಾಲ್ ಹೊಂಟದ್ರಿ ಆಮೇಲೆ ಹಚ್ತನ್ ಸರ್ ನಿಮ್ಗೆ.
ಹಾ
ಒಂದು ಕಾಲ್ ಹೋಟದ್ರಿ ಸರ.
ಹಾ ಸರಿ ತೋರಿ ಆಮೇಲೆ ಹಚ್ಚರಿ.
ಅ ಹ ಥಾಂಕ್ ಯು.